ಹಲೋ
ಹಾ ಹಾ ಏನ್ ಮಾಡ್ತಿದ್ದಿಯ
ಏನಿಲ್ಲ ಕುತ್ಕೊಂಡಿದ್ದೇ ನೀವೇನ್ ಮಾಡ್ತಿದ್ದೀರಾ
ನಾನು ಏನಿಲ್ಲ ಕೂತ್ಕೊಂಡಿದ್ದೆ ಊಟ ಆಯ್ತಾ
ಹಾಂ ಆಯಿತು ನಿಮ್ಮದು
ನಮ್ದು ಆಯ್ತು ಮತ್ತೆ ಏನ್ ಊಟ ಮಾಡ್ದೆ
ಅನ್ನ ಸಾಂಬರ್
ಹೌದಾ
ಹ್ಮ್ ಹ್ಮ್ ನೀವ್ ಏನ್ ಮಾಡಿ
ನಾವು ಅನ್ನ ಸಾರ್
ಅನ್ನ ಸಾಂಬಾರ್ ಮೊಟ್ಟೆ ಹೌದಾ
ಹಾ ಹಾ
ಹ್ಮ್ ಮತ್ತೆ ಅಭ್ಯಾಸ ಇಲ್ಲ ಏನ್ ಮಾಡ್ತಾ ಇದ್ದೀಯ ಆಗೇ ಮಾಡ್ತಾ ಇದ್ದೇನೆ
ಹಾಗೆ ಅಂದ್ರೆ ಹಂಗೆ ಓದೋದು ಬರೀಯೋದು ಹ್ಮ್ ನಮ್ದು ಒಂದ್ ಲೆಕ್ಕಕ್ಕ ನಡೀತಿದೆ
ಹ್ಮ್
ಮತ್ತೆ ಪರೀಕ್ಷೆ ಎಲ್ಲ ಹಾ ಇದೆ ನಮ್ದು ಇವಾಗ ಪರೀಕ್ಷೆ ಇದೆ
ಹ್ ನಮ್ಮದು ಪರೀಕ್ಷೆ ಇದೆ ಓದಬೇಕು ಯ ಪರೀಕ್ಷ ನಿ ನಮಗೆ ಈ ಮಂತ್ ಇದೆ ಈ ತಿಂಗಳ ಇದೆ
ಹ್ಮ ನಮ ಇದೆ ತಿಂಗಳು ಕೊನೆಯಲ್ಲಿದೆ
ಹ ನಮದು ಹದೆ
ಅದೆ ನಮ್ ನಂಗು ನಾಳೆ ಹಾಳ್ ಟಿಕೆಟ್ ಕೊಡ್ತಾರಂತೆ ನಾವು ಹೋಗಿ ಇಸ್ಕೊಂಡ್ ಬರ್ಬೇಕ ಅದ್ನ್ನ
ತ್ತಾ
ಹಾ ಹೌದು
ಹ್ಮ ಮತ್ತೆ ಹೇಗಿದ್ದಾರೆ ಎಲ್ಲ ಮನೇಲಿ
ಎಲ್ರೂ ಚೆನ್ನಾಗಿದ್ದಾರೆ ನಿಮ್ಮ್ ಮನೇೆಯಲ್ಲಿ ಚೆನ್ನಾಗಿದ್ದಾರಾ
ಹಾಂ ಚೆನ್ನಾಗಿದ್ದಾರೆ ಮತ್ತೆ ಊಟ ಆಯ್ತಲ್ಲ
ಊಟ ಆಯ್ತ ನಮ್ಮ ನಮ್ದ ಕಾಲೇಜ್ ಅಲ್ಲಿ ಮೊನ್ನೆ ಫಂಕ್ಷನ್ ಆಯ್ತು ಒಂದು
ಹೌದಾ
ಅದು ಫಂಕ್ಷನ್ ರಾತ್ರಿ ಇರುತ್ತೆ ಫೆಸ್ಟ್ ಅಂತ ಅದ ಅದರಲ್ಲಿ ಇವಾಗ ನಮ್ಮ್ ತರಗತಿಗಳಲ್ಲಿ ಯಾರ್ಯಾರು ಮೊದಲೇ ರ್ಯಾಂಕ್ ಬಂದಿರ್ತಾರಲ್ವಾ ಅವರಿಗೆಲ್ಲ ಬಹುಮಾನ ಎಲ್ಲ ಕೊಡ್ತಾರೆ ಮತ್ತೆ ಹಲವಾರು ಅ ಸ್ಪರ್ಧಾ ಇದಗಳು ಇಟ್ಟಿರ್ತಾರೆ ಅದರಲ್ಲಿ ಯಾರು ಇವಾಗ ಫಸ್ಟ್ ಸೆಕೆಂಡ್ ಬಂದಿರ್ತ ಅವ್ರಿಗೆಲ್ಲಾನು ಬಹುಮಾನಗಳನ್ನ ಇದ್ ಮಾಡ್ತಾರೆ ಯಾವತ್ತು
ಎಲ್ಲೂ ಸಂಸ್ಕೃತ ಅಂತ ಮಾಡ್ತಾರೆ
ಅದೇ ಅವೆಲ್ಲಾ ಕೊಡೋದ್ರಿಂದನೂ ಮತ್ತೆ ಹಿಂದೆ ಇರೋರಿಗೆಲ್ಲಾನು ಅನ್ಸತ್ತಲ್ವಾ ಓ ನನ್ಗೂ ಬಹುಮಾನ ತಗೋಬೇಕು ನಾನು ಓದ್ಬೇಕು ನಾನು ಅದ್ರಲ್ಲಿ ಭಾಗವಹಿಸಬೇಕು ಅಂತ ಅನ್ಸತ್ತಲ್ವಾ
ಹಾ ಅನ್ಸುತ್ತೆ
ಹ ನೀನು ಯಾವ್ದ
ಇಲ್ಲ ನಾವೆಲ್ಲ ಅಂತ ಎಲ್ಲಾ ಭಾಗವಹ ಸಲ
ಹೌದಾ ವಯಸ ಬೇಕು ಅದಕ್ಕೆ ಮತ್ತೆ ನಿಮ್ಗೂ ಬಹುಮಾನ ಸಿಗುತ್ತೆ ವಹಹಿಸಿದ್ರೆ
ಹ್ಮ
ಎಲ್ಲದ ಹ ನಾವು ವಯಸರ್ತ ತಿವಿ ನಾವು ಮೊನ್ನೆ ಸರಿ ವಯಸಿದ್ದೇ ಒಂದು ಹ್ಮ್
ಕೊಟ್ರು
ನಾ ನನ್ಗೆ ನಾನು ತಲೆಬಾಚುವ ಸ್ಪರ್ಧೆಯಲ್ಲಿ ಸೇರಿದ್ನ ಅದ್ರಲ್ಲಿ ನನಗೆ ಎರಡನೇ ಬಹುಮಾನ ಸಿಕ್ಕಿದೆ
ಹೌದಾ ತುಂಬ ಸಂತೋಷ ಹೀಗೆ ಮುಂದುವರೀರಿ
ಹಾ ಮತ್ತು ಮತ್ತೆ ನಾವು ಇನ್ನೊಂದು ಬೆಂಕಿ ಇಲ್ಲದೆ ಅಡಗೆ ಮಾಡೋದು ಅದಕ್ಕೆ ಕೊಟ್ಟಿದ್ವಿ ಹೆಸರು ಆ ಸ್ಪರ್ಧೆಯಲ್ಲಿ ಕೂಡ ಅಷ್ಟೇ ನಮ್ಗೆ ಮೊದಲನೇ ಸ್ಥಾನ ಬಂದಿದೆ ಹ್ಮ
ತುಂಬಾ ಸಂತೋಷ ಹಾಗೆ ಮಾ
ಹ ನಿಮ್ಮ್
ನಿಮ್ಮ ಕಾಲೇಜಲ್ಲಿ ಇತರ ಎಲ್ಲ ಮಾಡಿಸಲ್ವಾ ನಮ್ ಕಾಲೇಜ್ ಅಲ್ಲಿ ಮಾ ಮಾಡುಸ್ತಾರೆ ನಾವು ಎನಕ್ಕೂ ಭಾಗವಹಿಸಲ್ಲ
ಮುಂದಿನಸರ ನೀನು ಭಾಗವಹಿಸ ಸ ನೋಡ ಆಯ್ತಾ ಮತ್ತೆ ನಿನ್ನ ಗೆಳತಿಯರು ಎಲ್ಲರೂ ಚೆನ್ನಾಗಿದ್ದಾರಾ
ರೆ ನಿಮ್ಮ ಗೆಳತಿಯರು ಚೆನ್ನಾಗಿದ್ದಾರಾ
ಹ್ಮ್ ನನ್ ಗೆಳತಿಯರು ಎಲ್ರು ಚೆನ್ನಾಗಿದಾರ ನೋಡು
ಹೂ ಮತ್ತೆ ಮನೆಗೆೋಗಿಲ್ವಾ
ಮತ್ ಮತ್ತೆ ಮನೆಗ್ ಹೋಗಿಲ್ಲ ಇವಾಗ ನೀನ್ ಹೋಗಿದ್ದ
ನಾವು ಹೋಗಿಲ್ಲ ಈ ಪರೀಕ್ಷೆ ಬಂತಲ್ಲ ಅದಕ್ಕೆ ಹೋಗಿಲ್ಲ
ಅದಕ್ಕೆ ನಾನು ನಾನು ಅಷ್ಟೇ ಮತ್ತೆ ಪರೀಕ್ಷೆ ಮುಗಸಿ ಹೋಗಿದ್ರ ಆಯ್ತಂತ ಊರಿಗೆ ಹೋದ್ರೆ ನಾನು ಬರ್ತೀನಿ ತಗೋ ನಿಮ್ಮ ಮನೆಗೂ ಬರ್ತೀನಿ ಒಂದು ಸರಿ
ಹೌದಾ ನಾವು ಇವ ಇವಾಗ ಪರೀಕ್ಷೆ ಮುಗಿಸಿ ಎಲ್ಲೆರೆ ಹೊರಗೆ ಟ್ರಿಪ್ಪಿಗೆ ಹೋಗ್ಬೇಕಂತ ಮಾಡೀವಿ ಪ್ರವಾಸಕ್ಕೆ ಹೂ ಹೌದಾ ಹಂಗಾಗಿ ನಾವ್ ಮ ಹಂಗಾದ್ರೆ ನಾವು ಮನೆಯಲ್ಲಿರನ ಎಲ್ಲ ನೀನು ನೋಡಿ ಮನೆಗೆ ಬಂದು ಮತ್ತು ನಾವು ಕದ ಹಾಕಿರ್ತವೆ
ಓ ಅಂದ್ರೆ ನೀ ಕುಟುಂಬ ಸಮೇತ ಹೋಗ್ತಿರೋದಾ
ಹಾ
ಹ ಹಾಗಗಿದ್ರೆ ಬಿಡು ನಾನು ಸ್ನೇಹಿತರೊಂದಿಗೆ ಎಲ್ಲಾ ಹೋಗ್ತಿರ್ತೀರೇನೋ ಅಂತ ಅನ್ಕೊಂಡೆ
ಇಲ್ಲ ನಾವು ಕುಟುಂಬ ಜೊತೆ ಹೋಗ್ತಾ ಇದೀವಿ
ಹ್ಮ್ ಚೆನ್ನಾಗಿ ಆಗಿದ್ರೆ ಹೋಗಿ ಬರ್ರಿ ಇಲ್ಲ ಪರವಾಗಿಲ್ಲ ನೀ ಕುಟುಂಬ ಜೊತೆ ಹೋಗ್ ಬರ್ರಿ ನಾವು ಮತ್ತೆ ಒಮ್ಮೆ ಹೋಗ್ತೀವಂತೆ ನಮ್ಮ್ ಸ್ನೇಹಿತರೆಲ್ರೂ ಸೇರಿ
ನಾವು ನೀವು ನಮ್ಮ ಕುಟುಂಬದಾಗ ಒಬ್ರು ಅಂತ ತಿಳ್ಕೊಂಡ್ ಕರ್ಕೊಂಡ್ ಹೋಗ್ತೇವ ಬಾ
ಓ ನೀವು ಆಗ್ಲೇನೆ ಹೇಳಿದ್ರಲ್ವಾ ನೀವು ಬಂದಾಗ ಕದ ಹಾಕಿರುತ್ತೆ ನೋಡಿ ಮತ್ತೆ ಅಂತ ಅದಕ್ಕೆ ನನ್ಗೆ ಬೇಜಾರಾಯ್ತು ನಾನು ಬರೋದು
ಹಾಗೆಲ್ಲ ನಾನ್ ಹೇಳಿದ್ದು ಮನಿ ಕದಾ ಇರ್ತಾರೆ
ಪರವಾಗಿಲ್ ಪರವಾಗಿಲ್ಲ ಬಿಡಿ ನಾನ್ ಮತ್ತೆ ಒಮ್ಮೆ ಬರುತ್ತೆ ನ
ಹಾಗೆಲ್ಲ ಮಾತನ್ನ ತಪ್ಪು ತಿಳ್ಕೋಬಾರ್ದು ನಾ ಹೇಳೋದ ಪುಲಕೆಳ್ಬೇಕು
ನಾನೇನು ತಪ್ಪತಿಳ್ದಿಲ್ಲ ಆದ್ರೆ ಏನ್ ಗೊತ್ತಾ ನೀವು ಈ ಸರಿ ಹೋಗ್ ಬನ್ನಿ ನನ್ಗೆ ಸ್ವಲ್ಪ ಕೆಲ್ಸ ಿದಾವೆ ಅವನ್ನ ಮುಗಿಸ್ಬೇಕು ಅಂದ್ರೆ ನಾನು ನಮಮ್ಮ ತಂಗಿ ಕಾಲೇಜ್ ಎಲ್ಲಾ ಅವಳಿಗೆ ಪ್ರವೇಶ ಪ್ರವೇಶ ಮಾಡಿಸ್ಬೇಕು ಆಮೇಲೆ ಬೇರೆ ಬೇರೆ ಕೆಲಸ ಇದ್ದಾವೆ ನಮ ಅಂಗೆ ಇನ್ನೊಬ್ಬಳಿಗೆ ಅವ್ಳಿಗೆ ಸ್ವಲ್ಪ ಹುಷಾರಿಲ್ಲ ಅವ್ಳಿಗೆ ಸ್ವಲ್ಪ ದವಾಖಾನೆಗೆಲ್ಲಾ ಕರ್ಕೊಂಡ್ ಹೋಗ್ಬೇಕು ಕ
ಹಾ ಸರಿ ಹಂಗಾದ್ರೆ ನಮಗೂ ಯಾಕೆ ಹೋಗಕ್ ಇಂಟ್ರೆಸ್ಟ್ ಇಲ್ ನನ್ಗೂ ಯಾಕೆ ಹೋಗಕ ಆಗವಲ್ದು ಸರಿ ನಾವು ಹೋಗಲ್ಲ ತ್ತ
ಹಾ ನೋಡೋಣ ಆದ ಅಂದ್ರೆಹೋಗೋದು ಆಗಿಲ್ಲ ಅಂದ್ರೆ ಅಷ್ಟೇ
ಸರಿ ಬಿಡು ಹೋಗಲ್ಲ ನಾವು
ಹ ನೀನು ಹೋದ್ಗಿ ಅಂದ್ರೆ ಅಲ್ಲಿ ಅಲ್ಲಿಂದ ಸ್ವಲ್ಪ ನನ್ ನೆನಪಿನ ಕಾಣಿಕೆ ಏನಾದ್ರು ತಗೊಂಬಾ
ಹೌದಾ
ಹಾ ನನ್ಗೆ ಮತ್ತೆ
ಮತೆ ಅಲ್ಲಿ ಕಟಗೆಯಿಂದ ಪೆನ್ನು ಕಟಗೆಯಿಂದ ಬಾಚಣಕ ಅದೆಲ್ಲಾ ಮಾಡಿರತಾರೆನೋ ಡುಅವೆಲ್ಲ ತಗೊಂಬಾ ನನಗೆಅದೆಲ್ಲ ತುಂಬಾ ಇಷ್ಟ ಇಷ್ಟ ಹಾ ತಗೊ ಬರ್ತೇನೆ
ಹ ಮತ್ತೆ ನಾವ್ ಇವತ್ತು ಎಲ್ಲ ಹೋಗಿದ್ವಿ ಗೊತ್ತಾ ನಿಂಗೆ
ಇಲ್ಲ ಹೇಳು ಎಲ್ಲ
ಇಲ್ಲಿ ಒಂದು ದೊಡ್ಡ ಇಲ್ಲಿ ಒಂದು ದೊಡ್ಡ ಹೋಟೆಲ್ ಇದೆ ಗೊತ್ತಾ ಅಲ್ಲಿ ಹೋಗಿದ್ವಿ ನಾವು ಇವತ್ತು ಹಾ ಒಟ್ಟೆ ತುಮ ಅಲ್ಲಿ ನಾವ್ ಇವತ್ ಮತ್ತು ಮಶ್ರೂಮೂ ಮತ್ತೆ ಚಪಾತಿ ಮತ್ತೆ ಪೂರಿ ಮತ್ತೆ ಇನ್ನೊಂದ ಏನಂದ್ರೆ ಐಸ್ ಕ್ರೀಮ್ ತಿಂದ್ವಿ ಮತ್ತೆ ಹಣ್ಣುಗಳು ಎಲ್ಲಾ ಹಣ್ಣುಗಳ ಮಿಶ್ರಣ ಹ ಅದು ತಿಂದ್ವಿ
ಹ್ಮ್ ಹೌದಾ ಭಾರಿ ಕುಷಿ ವಿಚಾರ
ಚೆನ್ನಾಗಿತ್ತು ಆಮೇಲೆ ಲಾಸ್ಟ್ಗೆ ಇನ್ನೇನು ಹೊಟ್ಟೆ ಮತ್ತೆ ಜಾಸ್ತಿ ಊಟ ಮಾಡಿರೋದಕ್ಕೆ ಹೊಟ್ಟೆ ಜಲ್ದಿ ಕರಗ್ಲಿ ಅಂತ ನಿಂಬೆ ಪಾಣ್ಕಾನು ಕುಡಿದ್ವಿ ಹಾ
ಮತ್ತೆ ಮನೆಗೆ ಫೋನ್ ಮಾಡಿದ್ರಾ
ಹಾ ಮಾಡಿರ್ ತಿವಿ ಹಂಗೇನಿಲ್ಲ ಮತ್ತೆ ಏನ್ ಗೊತ್ತಾ ಇಲ್ಲಿ ನನ್ ನನ್ ಗೆಳತಿ ಗೃಹಪ್ರವೇಶ ಇತ್ತು ಮೊನ್ನೆ ಅವತ್ತು ಹೋಗಿದ್ವಿ ಅವರ ಹಾ ಹೋಗಿದ್ವಿ ಅವ್ರು ಎಷ್ಟ್ ಚೆನ್ನಾಗ್ ನೋಡ್ಕೊಂಡ್ರು ಗೊತ್ತಾ ನಮ್ನ ಅವ್ರ ಮನೆಯವ್ರೇನೋ ಅನ್ನೋ ತರ ನೋಡ್ಕೊಂಡ್ರು ನಮ್ಗೆ
ಹೌದಾ ಅದೀಕ್ಕೆ ಹೇಳಿದ್ದು ನಾನು
ಅಲಂಕಾರ ಎಲ್ಲಾ ದೇವ್ರ ಅಲಂಕಾರ ಎಲ್ಲಾ ಚೆನ್ನಾಗ್ ಮಾಡಿದ್ರು ಫುಲ್ ಹೂವಿಂದ ಆ
ಹಾ
ಎಲ್ಲ ಚೆನ್ನಾಗ್ ಮಾಡಿದ್ರು ಮತ್ತೆ ಅವರು ಅಷ್ಟೆ ದೊಡ್ಡ ಮನೆ ಕಟ್ಸಿದಿದಾರೆ ಬಿಡು ಮನೆ ಅಂದ್ರೆ ಏನೋ ಒಂತರ ಬಂಗ್ಲೆ ಇದ್ದಂಗಿದೆ ಆತರ ದೊಡ್ಡ ಮನೆ ಕಟ್ಸಿದ್ದರೆ
ಚೆನ್ನಾಗ್ ಇತ್ತಾ
ಹ್ಮ ತುಂಬಾ ಛೆ
ತುಂಬಾ ಚೆನ್ನಾಗ್ ಇತ್ತು ಮನೆ ಹ್ಮ ಮತ್ತೆ ಅವರಷ್ಟೇ ಊಟನು ಅಷ್ಟೇ ಒಂದ್ ಇಪ್ಪತ್ ತರದ ಅಡುಗೆ ಮಾಡವ್ರೇ ಹಾ ನೀವೇನು ಉಂಡ್ರಿ ಹೋ ಮತ್ತು ಇಪ್ಪತ್ ತರಾ ಊಟನು ಮಾಡಿದ್ರಾ
ಎಲ್ಲಾ ತರನು ಅಷ್ಟೇ ನಾವು ಇವ್ ಅಂದ್ರೆ ಅಲ್ಲಿ ಬಾಳೆ ಎಲೆ ಊಟಾ ಅವ್ರು ನಾವು ಕೂತ್ರೆ ಎಲ್ಲರೂ ಬಂದ್ ಬಂದು ಬಡಸೋದು ನಾವು ಊಟ ಮಾಡದು
ನೀವ್ ಬಡಸಕ್ ಆಗ್ತಿದಿಲ್ಲಾ ನಿಮ್ಗೆ ಅವರೇ ಬಂದು ಬಂದು ನಿಮ್ಗೆ ಬಡ
ಅಂದ್ರೆ ಅವ್ರ ಎಲ್ಲರ್ನೂ ಬಡ್ಸು ಹಂಗಲ್ಲ ಅವರು ಇವಾಗ ಊಟ ಬಡಸ ಹಂತೋರನ ಅಲ್ಲಿ ಇಟ್ಟಿದ್ರು ಎಲ್ಲಾ ಕೆಲಸಗಾರರನ
ಹೌದಾ ಹಳ್ಳಿ ಎಲ್ಲ ಹಳ್ಳಿ ಅಲ್ಲಾ ಅದು
ಹಾ ಇಲ್ಲಾ ಅಂದ್ರೆ ನಾವೇ ಬಡಸ್ ತಿದ್ವಿ ಇಲ್ಲ ಇಲ್ಲ ಪಟ್ನದಲ್ಲಿ ಇದ್ದಿದ್ದು ಅದೀಕ್ಕೆ
ನಾವೆಲ್ಲಾ ಪಟ್ನಾ ಗಿಟ್ ನಾ ನೋಡಿಲ್ಲಲ್ಲ ನಾವ್ ಹಳ್ಳಿ ಕಡೆ ಅದಕ್ಕೆ ಹಾ ಆರ
ಹೌದಾ ನೀನು ಮೊನ್ನೆ ನಿನ್ನಾ ನಿನ್ನ ಸವೋದ್ ಹಾ ಆರಾಮ್ ಮೊನ್ನೆ ನೀನು ನಿನ್ನ ಗೆಳತ್ ಗೆಳತಿಯ ಸಹೋದರಿಯ ಮದ್ವೆಗ್ ಹೋಗಿದ್ದೆ ಅಲ್ವಾ
ಇಲ್ಲ ನಾವೆಲ್ಲಾ ಹಂಗ ಹೋಗಲ್ಲ
ಹು ನೀನು ಹೇಳಿದ್ದೆ ಅವತ್ತು ನನ್ಗೆ ಹೋಗ್ತೀನಿ ಅಂತ
ತ ಗೆಳೆಯನ ಸಹೋದಿಯರೇ ನಿಮ್ಮ ಸೌದಿ ತ ಮದುವೆಗೆ ಹೋಗಿದ್ದೆ
ಓ ಹೌದಾ ಚೆನ್ನಾಗಿತ್ತ ಅಲ್ಲೆಲ್ಲಾ
ಹಾ ಚೆನ್ನಾಗಾಗಿತ್ತು ಅಲ್ಲೇ ಬಳೆ ಇಡಿಸಿದ್ರು ಮತ್ತೆ ಮತ್ತೆ ಅರಿಶಿನ ಅರಿಶಿನಶಾಸ್ತ್ರ ಅಂತ ಅಂತ ಮಾಡ್ತಾರೆ ಅದನ್ನು ಮಾಡಿದರು ಬಾಳ ಚೆನ್ನಾಗಿ ತು ಸಂತೋಷವಾಯಿತು ಹೋಗಿಬಂದ್ವಿ
ಹೌದಾ ಮದ್ವೆ ಎಲ್ಲಾ ಚೆನ್ನಾಗ ಆಯ್ತಾ ಹಂಗಿದ್ರ ಏ ಹಂಗೇನಿಲ್ಲ ನನ್ಗೆ ಅವಾಗ ಪರೀಕ್ಷೆ ಇದ್ದ ದಿನಾ ಅಲ್ವಾ ನಾನ ಅವತ್ತ ಬರಕ್ ಆಗಿಲ್ಲ
ಮತ್ತು ಫುಲ್ಲು ಕೋಲ್ಡ್ ಆಗಿತ್ತಲ್ಲ ಅದಕ್ಕೆ ನೋವು ಕರ್ದು
ಹಾ
ಹ್ಮ್ ಮತ್ತೆ ಇವಾಗೆಲ್ಲ ಹುಷಾರಲ್ಲ
ಹಾ ಹುಷಾರಿರಿ
ಹಾ ಮತ್ತೆ ನಿಮ್ ಗೆಳೆತಿಯರು ಎಲ್ಲ ಅಲ್ಲ ಅರಾಮ್ಅದರಲ್ಲ
ಹ್ಮ ಅವರೆಲ್ಲಾ ಆರಾಮ್ ಇದಾರೆ ತಗೊ
ಹಾ ನಿನ್ ಮದುವೆ ಅಂತ ಕೇಪಟ್ಟೆ
ನನ್ ಮದುವೆ ಇಲ್ಲ ದೂರ ಅಗಿಲಾವ್ವ್ ಇದು ಸರಿ ಇಡ್ಲಾ ನನ್ಗೆ ಸ್ವಲ್ಪ ಕೆಲ್ಸ ಇದೆ